ಓ.
ಏನ್ ಮಾಡತೀಯ್.
ಪೃಥ್ವಿರಾಜ್ ಚವಾನ ಅವ್ರೇ. ಏನು ಏನ್ಂದಿಲ್ಲ ನೋಡಪ್ಪ ಶಿವ್ಯಾ ಗಾಡಿ ತಗಂಟಾನ ಅಂತ್ ತೆ. ಆ ಇಪ್ಪತ್ತೆಂಟಕ್ಕ. ಸಂಡೇ.
ಹ್ಮ್.
ನೀವು ಬಂದು ವಿಡಿಯ ಮಾಡ್ಕೊಡ್ಬೇಕಂತೆ.
ಹ್ಮ್.
ಮತ್ತ ಹೆಂಗ ಭರ್ತಿ ಲೋ.
ವಿಡಿಯೋ ಎಲ್ಲ ಮಾಡಬೇಕಪಾ ನಾ ನೋಡಿದ್ರ ಊರಿಗ ಹೊಂತಿನಿ.
ನಿಮ್ ದೋಸ್ತ ಭಯ್ಯ ನಿಮ್ ದೋಸ್ತು ಮಾಡಲ್ಲಂದ್ರ ಹೆಂಗಪ್ಪ.
ಬರ್ಬೇಕಂತ ಐತಿ ಮತ್ತೇನ್ ಮಾಡವ ಊರಿಗೆ ಹೋಗಬೇಕಲ್ಲ.
ಬಂದ್ ಮಾಡ್ ಕೊಡ್ಬೇಕು.
ಹ್ಮ್ ಹ್ಮ್ ಬರ್ತಾನ ಇಲ್ಲಾ ಶಿವ್ಯಾ ರಾಮ್.
ಬರ್ತಾ ಲ್ಯಾಬ್ ಒಳಗ ತಗೊಂಡಿದ್ ನೋಡ.
ಹೋಗಿದ್ರ ಅಲ್ಲಿ.
ಹ್ಮ್ ಕೂತ್ಕೊಂಡಿದ್ದ ಲ್ಯಾಬ್ ಒಳಗ.
ಹ್ಮ್ ಶಶಿಂದ ಯಾವಾಗ ಡಿಲಿವರಿ.
ಶಶಿಿಂದ್ ಒಂಬತ್ತನೇ ತಾರೀಕು.
ಹ್ಮ ಹ್ಮ್.
ಹ್ಮ. ಇದ ಮೋನೇಶಿಂದ ಬಂತನ.
ಹೋಗ್ಬಿಟ ನಾವ ತರಾಕ.
ಗದಗ ಏನ ಹೊಸಪೇಟೆ.
ಗದಗ ಹೋದಾ.
ಗದಗ ಅದಕ್ಕ ಇಲ್ಲೇ ಹೊಸ್ಪೇಟೆಗೆ ಬುಕ್ ಮಾಡಿದ್ನಿಲ್ಲ ನಾನು.
ಹ್ಮ.
ಅ ಕಲ್ಲ ವನ ಏನ್ ಅಂತಿ ಇವಾಗ ಫೋನ್ ಹಚ್ಚಿನಿಪ ಅವಂಗ.
ಹ್ಮ್.
ಏನುಅಂತಾನ ನೋಡ ಐವ ಫೋನ್ಚ ಬಂದಿ ನ
ಹ್ಮ
ಪೂಜೆ ಮಾಡಲ್ಲಂತೂ ಏನು ಮಾಡಲ್ಲು
ಹಾ ಹಂಗ ತಗೊಂಬರ್ತಾನ ಅಂತೇನ್ ಮತ್ತೆ
ಹಂಗ ತರ್ತದೆಂತು ಇಲ್ಲಿ ಕೊಪ್ಪಳದಾಗ ಮಾಡಕ್ ಬರ್ತ್ತ ಹ
ಹ್ಮ ಮಠಕ್ಯ ಹೋಗಿದ್ದೆ
ಹ್ಮ್ ಸುಮ್ ತೊಂದ್ರ ಆತ ತಂದ್ರ
ಹಾ
ಸರಿತಪ ನಿನ್ ಇಷ್ಟ ಅಂತಂದೆ ಬರ್ಬೇಕಿತ್ ನೋಡಿ ನೀನ್
ಹಾ
ಆದ್ರ ಏನ್ ಮಾಡ್ದ ರೊಕ್ಕಿಲ್ಲ ಅಂತಂದ ಆತ ಸ
ಯಾರು ಇ ಮತ್ ಯಾರನ್ ಕರ್ಕೊಂಡ್ ಹೋಗಿ ನೀವಾಗ
ಅವ ತಮ್ಮ ಹೋಗ
ಅವರ ತಮ್ಮಒಗಿರ್
ಹ್ಮ್
ಮತ್ತೆ ಮೂವಾರ ಹೊಕ್ಕನಏನ ಇದಿದ್ದಲ್ಲ
ಅದ ಮೂವಾರ ಹಬ ಮಾಡಿದ್ವಿ ನಾ ವೈಲಿಲಾ ಗದಾಗ ಅಂದ್ರೆ ಹೋಗತಿದ್ದೀನಿ ನಾನು
ಹ್ಮ್
ದೂರ ಆಗತ್ತಲ್ ಮತ್ತೆ ಹ ಹೋಗ್ಬೇಕಕ್ಲ್ಲ
ಹ್ಮ್
ಅವಕ್ಕೆ ಸ ಅವಮ್ಮ ಸೂರ್ ಹೆಚ್ಚಿದ್ದ
ಹ್ಮ ಸೌಸ್ತಾನ ಪರ್ಫನ್
ಹ ನಚೆ ನೀವು ಎತ್ತಿಲ್ಲ
ಹ್ಮ
ಬರ ಮೊನು ಅಷ್ಟ ಸ್ಟೋರಿ ಇಟ್ಟಿದ್ದಿಲ್ಲ ನೀ
ಮನ ಏನು ಸ್ಟೋರಿ ನೀನಾ ನಾನ
ಯದ ೈ ಏನ ಎನ್ ಬಕ್ಕಿದ್ದವ
ಹ್ಮ್ ನ ಅವ ಸ್ಟೋರಿ ಇನ್ಸ್ಟಾದಗ ಬರ್ತಾವ ನೀನ್ ನೋಡಿದ್ರಲ್ಲಿ ಶಶಿ ಅವ ಮ್ಯಾಗ ಮ್ಯಾಗ ಆರನ್ಯದ ಹಾಕ್ಕದ ಹಾಕದ ಹಾಕದ ಹಾಕದ ಸ್ಟೋರಿ ಅವ
ಹ್ಮ್ ಬಾಬ ಅಂದೆ ನನ್ ಮತ್ತತ್ ವಿತ್ತ ನಿನ್ ನೆನ್ಷನ್
ಏ ನನ್ನ್ ಮನ್ಷ ಏನ್ ಮಾಡ್ಯನಾ ತಿಮ್ಮಗ್ ಮೆನ್ಷನ್ ಮಾಡಿದ್ದ ಅವ್ರ ಅ ಅ ಅನ್ಮೊಗ್ ಅಂತ್ ಅದಾನ್ ಹೂಂ ನಾ
ಹಾ
ಬೆಂಕ ಶಶಿ ನೋಡ್ ಭಯ ಅವರ್ ಮನ್ಯಾಗ ಮನ್ಯಾಗ ಕುಡಾಕ್ ರೆಡಿ ಆಗ್ಬಿಟ್ರ.
ಒಂದು ಮೂವತ್ ಎರಡ ಮೂವತ್ ಮಟ್
ಹ್ಮ್
ಅವ್ರ ಪಪ್ಪ ಏನ ಕೆಲ್ಸ ಮಾಡ್ತಾರಲ್ಲ.
ಅಪ್ಪ ಮೋಸ್ಟ್ಲಿ ಪಟ್ಟ್ಯಾಗ್ ಇದ ಅದಾರ್.
ಗೌರ್ಮೆಂಟ್ ಏನ್?
ಗೌರಮೆಂಟ್ ಗೊತ್ತಿಲ್ಲಪ್ಪ ಕೇಳಿಲ್ಲ ನಾನ್ ಕೇಳ್ಬೇಕ.
ಯಶವಂತ ಗರ್ಮೆಟ್ಂತ ಅಣ್ಣಾತಿದ್ದ ನಪ್ಪ.
ಯಶವಂತ್ ಎಲ್ಲ ಗೊತ್ತಿರ್ತಾದ್ ನೋಡ ಈಗೆ ಹ್ಮ
ಗೌರ್ಮೆಂಟ್ ಇದೆ ಅದ್ಕ ಅವರಪ್ ಕೊಡ್ಸ ಯಶವಂತಲ್ಲ ಇಲ್ ಶಿವ್ಯಾ ಅಲ್ಲ ಗೌರ್ಮೆಂಟ್ ಐತಿ. ಅವರಪ್ ಕೊಡಿಸ್ತಾನಂತಂದ.
ಹಾ
ನಮ್ದು ಗೋರ್ಮೆಂಟ್ ಇತ್ತಂದ್ರ ಇಟ್ಟತಿಗ್ ಹೆಂಗೀರ್ತಿತ್ ಇಲ್.
ಶಿವ್ಯನೋರಪ್ಪ ಏನ ಪಾಲಿಟಿಕ್ಸ್ ದಾಗ್ ಅದಾನ್
ಅವರಪ್ಪ ಫಿಫ್ಟಿ. ಫಿಫ್ಟಿ ಥೌಸಂಡ್ ಅಷ್ಟ ಕಟ್ಯಾನ್ ಅಂತ.
ಹ್ಮ
ಉಳಕಿದ್ದ ಲೋನ್ ಮಾಡ್ಸ್ಯಾನ್ ಅಂತ್ ಒಂದು ಮೂವತ್ತ ಟೋಟಲ್ ಎಷ್ಟಂದ್ ಗೊತ್ತೇನ್ ನಂಗ್ ಅವ.
ಹ್ಮ್
ಒಂದು ಎಂಬತ್ತ ಅಂತಂದ ಟೋಟಲ್.
ಭರತ್ ಭಾಯ ಅವ್ನ್ಗ ಲೋನ್ ಅಷ್ಟ.
ಗಾಡಿ ಇರದ ಒಂದು ಮೂವತ್ತ ಎರಡ ಐತಿ. ಮತ್ತಿದ ಯಾಕ್ ಒಂದು ಎಂಬತ್ತ.
ಹ್ಮ್
ಹ ಸುಮ್ಮದ
ಸತ್ತ ಹೊಕ್ಕನ್ ನೋಡ್ ಅವ್ನ ತಡಿ ಶಿವ್ಯಾ. ಅಟ್ಟೆಲ್ಲಾ ಲೋನ್ ಕಟ್ಟ ಇಲಂದ್ರ
ಅದ ಒನ್ನೇ ತಾರೀಕಿಗ ಎದಿಮ್ಯಾಲ ಬಂದ್ ಬಿಡ್ತ
ಹ್ಮ್
ಒಂದಿನ ಕಟ್ಟಿಲಂದ್ರ ಫೈ ಹಂಡ್ರೆಡ್ ಫೈನ್.
ಅವಂದ
ಹ್ಮ್
ಏ ಅದು ಇದೋ ಇದೋಷ್ಟ ಬರ್ತ ಅ ಮಾಡಿದ್ದೆ ನಿನ್ ಜೊತೆ ನಿಂದ ಯಾವ್ದದೋ ಆ್ಯಪ್ ಐಯ್ತಲ್ಲ
ಇಲ್ಲ ಲೋನ್ದಾಗ ಎಲ್ಲಾ ಎಲ್ಲಾ ಎಲ್ಪದ್ರ ಲೋನ್ ಅಷ್ಟೇ ಬೈಯಾ
ಹತ್ತೆ ಬಜಾಜ ಫೈನಾನ್ಸ ಏ ನ ಹಾಲ್ಲ ಏನ
ಬಜಾಜ್ ಫೈನಾನ್ಸ್ ಜಾಸ್ತಿ ಬರ್ತಮತ್
ಹೌದು
ಹ್ಮ್ ವಾಯ್ ಆರ್ ಇಂಟ್ರೆಸ್ಟ್
ಹ್ಮ್ ಹ್ಮ್ ಬಜಾಜ್ ಜಾಸ್ತಿ ಬರಲ್ವ ನಾವ್ ಇ ಟ್ರಾನ್ಸಾಕ್ಷನ್ ಮಾಡಿತ್ತುವಲ್ಲ
ಭಯ್ಯ ಯಾವ್ದಾತೋ ಒಂದ ಅವತ್ತಿನ ಡೇಟ್ ಅವತ್ತಿನ ಡೇಟ್ ಇರ್ತ ಆ ಡೇಟಿಗೆ ಕಟ್ಟಿಲ್ಲವ ಅಂತಂದ್ರ ಅದ್ರದ್ದು ಚಾರ್ಜ್ ಬಿದ್ದಾಗ ಬೀಳುತ್ತ
ನೂರು ರೂಪಾಯಿ ಡತ್ತ
ಏನ್ ನೂರು ರೂಪಾಯಿ ನಮ್ದು ಸಣ್ಣ ರೊಕ್ಕ ನಾ ನೂರು ರೂಪಾಯಿ ಬಿಳತ್ತ
ಹಾ
ನ್ ಲಕ್ಷ್ಮದ ಲೋನ್ ಇದ್ದ ಒಂದು ಐನೂರು ಹಂಗ ಬರತ್ತ
ಹ್ಮ ಹ್ಮ್ ಹ್ಮ್ ತಗೋಂಡನ ಟ್ರಿಪ್ಪಿ ಗ ಹೋಗೋರನ ಮತ್ತೆ ಅವನಿಗೂ ರ್ಕೋಂಡಮ
ಬರಲ್ಲವ ಕೊಡಲ್ಲ ಅಂತ ನೋಡುವ ಹಾ ಮಸ್ತ್ ಆಗತ್ ನೋಡಿ ಈಗಾಗ ಇ ಶಿಡೆ ತಳಂದ್ಮೇಲೆ ಶಶಿ ಎರಡ್ ಗಾಡ ಆಗ್ತವು
ಹ ಮತ್ತೆ ನಾನು ನೀನು ಒಂದೊಂದ್ ಗಾಡಗ ಒಂದು ಪೋಟಾರ ಮುಗಿತ
ರೋಕ್ಕಾ
ಹ್ ಭಯಾ
ಪೈಸಾ ಪೈಸಾ ಭೈಯ ಪೈಸಾ ಪೈಸಾ ಪೈಸಾ ಬೇಕು
ಹಾ ರೊಕ್ಕದ ಬಗ್ಗೆ ಏನ್ ಟೆನ್ಷನ್ ಇಲ್ಲ ನನ್ನಗ
ಹ್ಮ್ ಬಗ ರೊಕ್ಕದ್ ಜೋಡಿಸು ಹೋಗುಣಂತ್ ನೆಕ್ಸ್ಟ್ ಮಂತ್
ಎಷ್ಟ
ಎಷ್ಟ ಹೋಗುತ್ತೇನಪ್ಪಾ
ಯಾವ ಯಾವ್ ಹೋಗ್ಬೇಕು ಅ ಗೊತ್ತಲ್ಲ ಟಿಪ್ಗ ಯಾವೇವ ಹೋಗ್ಬೇಕು
ನಂಗಾಮ
ಹಾ
ನಾ ಕರ್ಕೊಂಡ್ ಹೋಗ್ತೇನ
ಎರಡು ದಿವ್ ಆಗಬೇಕ ಅಷ್ಟೇ ಅದು ಎರಡು ದಿಸಕ ಹೋಗ್ ಬರಕ್ಕ
ಮೂರು ದಿನ ಆಗತ್ತ
ಮೂರ್ ದಿನ ಆಗುತ್ತಾ
ಹ್ಮ್
ಕರ ಭೆ ಹೋಗ ಬ ಹೋಗಬ ಗೋವಾಕ್ಕೆ ಹೋಗ್ಬೇಕ ಫಸ್ಟ್ ಗಾಡಿ ಇಷ್ಟ ಬಂದು
ಗೋವಾಕ ಎಲ್ಲ ನಮ್ಮದು ಬೇಕಪ್ಪಾ ಡಾಕ್ಯುಮೆಂಟ್ಸು ಗಾಡಿದು ಮತ್ ಲೈಸೆನ್ಸು
ಬಾರೇ ರಾಜ್ಯ ಕೊಗ
ಹ್ಮ್.
ಹ. ನ್ ಬೇಕಲ್ಲ ಹೆಂಗವತ್ತಗ ಮದ.
ಅದಕ್ಕೆ ಕಡೆಟ್ರಿ ಹ್ಮ್ ಲೈಸೆನ್ಸ್.
ಲೈಸೆನ್ಸ ಇ ರವಡ ಮಾಡ. ಆ ಮಾಡಬೇಕು ನೋಡ್ರಿ. ಹ ಅಂದ್ರೆ ನಾವು ಬೇರೆ ಕಡೆ. ಹೌದಾ
ಹೋಗ್ಬೇಕು ಅವಯ್ಯ ಅವ ಶಶಿ ಹಕ ನೋಡವ ನಾನ ಹೇಳ್ಬಿಟ್ಟಾನಲ್ಲೇ.
ಏನಂತ.
ಭಯ ಗಾಡಿ ತಗೋಂದ ಮೇಲೆ ಹೋಗೋಣ ಪಿಕ್ಸ್.
ಹ್ಮ ರೊಕ್ಕ.
ಯ ಗಾಡಿನ ತಗೊಂಡಿರ್ತಂತೆ ರೊಕ್ಕ ಏನಂತಾರ ಅವ್ರ ಮೇ ಕೊಡ್ತಾರ ಅಯ್ಯ.
ಮತ್ತೆ ಮೂಡ ಕೊಡ್ತಾರೆ ಅವ್ರ ಮತ್ತೆನ್ ಸಾಕಲ್ಲ.
ಹ್ಮ್.
ಹ ಒಗ್ ಬರ್ರಿ ಆರಾಮಸ.
ಒ ಪಕ್ಕ ಗಕ್ಕ.
ಗೋವನ್ ಹೋಗ್ಬೇಕು ಮಜೆನಿದ ಬೋದಾಗ.
ಗೋವಾ. ಪ್ಪ ಕೊತ್ತು ತರ ಬ.
ಹ ನಮ್ೇನ್ ಗೊತ್ತಿರ್ತದ ನಮ್ೇನ್ ಗೊತ್ತಿರ್ಲೋದ ಇರ್ತ.
ಹಂಗ ಹೋಗಿ ಹೂ ಚ ಪಾಯಲಿ ಆಗಾದ ಅಲ್ಲ ಅಲ್ಲಿ.
ಹ್ಮ ಹ್ಮ್ ಹ್ಮ್ ಹೋಗ್ಬೇಕು ಏನಾಗಲ್ಲ.
ಮಾನ್ಸಗ ಮಾಡ್ತಾರೋಡ.
ಹ ಹೋಗ್ ಬಿಡಬ ಗೋ ಆರಾಮಿಸಿ ಎಂಜಾಯ್ ಮಾಡ್ಬೋದು. ಹಾ.
ಮಾಡಬೇಕೂ.
ಹಂಗ ನೋಡ್ರಿ ಹಂಗ ಪ್ಲಯಾನ್ ಮಾಡ್ತ್ರಿಂಗ ನೋಡ್ರಿ. ಮತ್ತೆ ಆಗ ಮತ್ ಎಲ್ಲಾರ ಯಶವಂತ ಅಂದರು ಬರಲ್ಲ
ಬರಲವಾ.
ಏನ್ ನೀವನ್ಸ ಕನ್ವಿನ್ಸ್ ಮಾಡ್ಬಿಟ್ರಿ ಮತ್ತೇನ್ಯ್ತು.
ವಾ ವಾ.
ಹಾ.
ಬ ಬರಲ್ಲ.
ಬರಲ್ಲ. ಬಂಬಕಪ್ಪ ಹೆಂಗ ಹೇಳ.
ಬರಲ್ಲ ಭ.
ಹಿಂಗೆಾವಾಗ ಟಿಪ್ಿ ಹೊಂಟಿವ್ರಿಂಟ ಅಲ್ಲಿಲ್ಲ ಹೊಂಟಿವರಿ ಸ್ವಲ್ಪ ಕಳಸಕ ಕೊಟ್ರಿ ಗಾಡಿ ತಗೊಂಡ ಹೊಂಟಿವವ್ರಿ ಅಂತ್ರ ಮತ್ತೆ ಕಳ್. ತಲೆ ತಳ
ಪರಗ ಬಿಡಲ್ಲವಂಗ.
ಹದ. ಮತ್ತೆ ಏನ ಆಂದ. ಹೋಗನಂತು ನಮ್ಮ ಮೊನ್ನೆ.
ಏನಾರ ಹಾಸ್ಪಿಟ್ಲ್ಗ ಅವ್ರು ಯಾರ ಮನೆಯವ ಇದಾಗಿರ್ತಾರ ಅದಾಗಿರ್ತಾರ ಅದಕ್ಕ ಹೋಗಿರ್ತಾನ
ಹ್ಮ ಹ್ಮ್ ಹಾಗಂಗಾದ್ರ ಸುಮ ಮಾಡಡ್ತಾರ ಹ್ಮ್ ಹಾ ಹ್ಮ ಏ ಮಾಡ್ತ ನೋಡ ಶನ್ೇಗಂದ್ಟ್ಟಿಿ ಕಳ್ಕೊಂಡ್ ಹೋಗ ನೋಡ ಎಳ್ಕೊಂಡು ಹೋಗಕ್
ನಾಶಿಯಾ
ಶಿವ ನಿಮ್ಮಳೆಯ
ಬರ್ತಾನವ
ತೃಪ್ತತಿಯ
ಹಯ
ಹಾ
ಹ್ಮ್
ಶಿವ ಬರ್ತ ಅಟತಿ
ಅೇ ಅವನು ಬರ್ತ ಹಊಗ ಮಂದಾನೆ ಅವನು
ಹ್ಮ ಹ್ಮ ಹ.